ಹಲೋ
ಹೇಳಪ ನಂದೀಶ
ನಪ್ಪಾ ಬೋಜಿ ಸಿದ್ಧಾರ್ಥ ನೀನೇ ಹೇಳ್ಬೇಕು
ಆರಾಮ ಇದೀರಾ ಹಂ ಆರಾಮ್ ಇದೀವಿ ಪ್ಪಾ ನೀನು ಆರಾಮ
ಹ್ಮ ಆರಾಮಪ್ಪಾ
ಎನ್ ಮಾಡಕುಂತಿದಿ.
ಏನೆಲ್ಲ ಸುಮ್ .
ತಾ
ಹ್ಮ್
ಊಟ ಹಲೋ ಊಟ.
ಊಟ ಆಗೈತಿ ನೋಡು.
ಹ್ಮ
ನಿಂದು ಊಟಾ.
ಹಲೋ ಅಬ್ಬೋ ಏನ್ ಮಾಡ್ರಿ ಊಟಕ್ಕ.
ಏನಿಲ್ಲ ಇದು ಅನ್ನ ಸಾಂಬಾರು ಮತ್ತೆ ಎರಡ್ ತರದ ಪಲ್ಯ ಐತ ಲೇ
ನಂದ ಚನ್ನ ಚೆನ್ನಾಗಿರೋ ಇತಲ್ಲ
ಹಾ ಚೆನ್ನಾಗಿತ್ತು ಹ್ಮ್
ಇದು ನಿಮ್ ಕಡೆ ಗಿಡ ಮರಗಳು ಹಂಗ ಹಕ್ವಾ
ನಮ್ ಕೂಡ ಗಿಡ ಮರಗಳು ಮಳೆ ಇಲ್ಲಲ್ಲ ಅದ್ರ ಸಲುವಾಗ ಒಂದ್ ಸ್ವಲ್ಪ ಬಾಡ್ದಂಗ ಆಗೆದೇ
ಹ್ಮ್
ಹಾ
ಮಳಿ ಬರಕತದಲ.
ಹಾ ಮಳಿ ಬರಕುಂತದಲ ಇವಾಗ.
ಹ್ಮ ಚೆನ್ನಾಗಿ ಬರ್ತಾವ.
ಹ್ಮ್ ಜನಕ್ಕೆ.
ಹುಂ ಗಿಡ ಮರ ಅದ ಹತ್ತಿರಲ್ ಈ ವರ್ಷ.
ಏ ಇಲ್ಲ ಇಲ್ಲ ಹಚ್ಚಿಲ್ಲ ಇ ವರ್ಷ.
ಹ ತೊಂಬಂದಾನ್ ನೋಡಿವ. ಹಾ ಹಾ
ಗಿಡ ಮರ ಎಲ್ಲ ಅತ್ತಿಲ್ಲೆನ್ಲೇ.
ಮತ್ತ.
ಗಿಡ ಮರಗಳ ಅತ್ತಿಲ್ವ.
ಹ್ಮ್ ಹಚ್ಚಿದ್ದೀನಿ ಗಿಡ ಮರಗಳು. ಹ್ಮ್
ಎಷ್ಟ ಹತ್ತೀರಿ ಗಿಡ ಅದು ಮರ ಗಿಡ ಅದು.
ನಾವು ಬಾಳಚ್ಚು ಗತ್ವಾ.
ಹಾ
ಮತ್ತ ಈಗ ನಮ ನಮ್ಮ ಬಲ್ಲಿ ಮನ್ನೆ ಪರಿಸರ ದಿನಾಚರಣೆ ಇತ್ತಲ್ಲ.
ಹಾ ಪರಿಸರ
ಮಾಡಿ ಲೆಕ್ಚರ್ಸ್ ಏನ್ ಮಾಡದ್ರ ಗೊತ್ತು.
ಏನ್ ಮಾಡೋ್ರ ಲೆಕ್ಚರ್ಸ್.
ಐಡ್ ನಂಬರ್ ಪ್ರಕಾರ ಇರ್ತಾರಲ್ಲ ಐ ಐಡ್ ನಂಬರ್ ವೈಸ್. ಒಬ್ರಿಗೆ ಒಬ್ರಿಗೆ ಐದದ್ ಗಿಡ ಅಂತ ಕೊಟ್ಟಿದ್ದಾರ.
ನಿಮ್ಮ ಹತ್ರ.
ಹಾ ಕೊಟ್ಟು ಏನೆಂದಾರ ಗೊತ್ತು.
ಹ್ಮ್ ಏನ್ ಮಾಡವ್ರೇ.
ಇ ಚೆನ್ನಾಗಿ ನೋಡ್ಕೋ್ರಿ. ಚೆನ್ನಾಗಿ ನೋಡ್ಕೋರಿ ಗಿಡ ಬೆಳೆಸ್ರರಿ. ಇ ಗಿಡ ಗಿಡ ಬೆಳೆದ ಬೆಳಕ ನಮಗ್ ಫೋಟೋ ಹಾಕ್ಬೇಕು. ಹಾಕದ ಬಳಕೆನು ಮಾರ್ಸಾಕ್ತೀನವಿ ಅಂತ ಹೇಳಿದಿದ್ದಾರೆ. ಹಾ ಪಟ್ಟ ಪರಿಸರ ಚೆನ್ನಾಗಿರ್ಬೇಕ ಉಪ್ಪ ನಮ್ಮ ಪರಿಸರ ಅಂತೇಳಿ
ಹ್ಮ್ ಹ್ಮ್ ಹ್ಮ್
ಹ್ಮ
ಹಿಬಲ್ ತುಂಬಾ ಒಳ್ಳೆ ತುಂಬಾ ಒಳ್ಳೆಯವರ್ ಅನ್ಸುತ್ತೆ ನಿಮ್ಮ ಹತ್ರ.
ಹಾ ತುಂಬಾ ಒಳ್ಳೆ ನನ್ ಲೆಚ್ಚರ್ಸ್ ಹಂಗ ಇದಾರೆ ಮತ್ತೆ ನಿಮ್ ಲೆಚ್ಚರ್ಸ್ ಹೆಂಗಿದರೆ.
ನಮ್ಮ ಹತ್ರ ನಾವು ಪರಿಸರ ದಿನದಲ್ಲಿ. ಸುಮಾರು ಒಬ್ಬೊಬ್ರು ಎರರಡು ಗಿಡಗಳ ನಡಡ್ಬೇಕಂತ ರೂಲ್ಸ್ ಆಗತ್ತಾ ಅದ್ರ ಸಲ ನಾವು ಪ್ರತೊಂದ್ರು ಎರಡ್ ಎರಡ್ ಗಿಡ ಹಚ್ಚಿದವಿ ಸುಮಾರ ನ ಅತ್ರ ಸಾವಿರದ ಐದನೂರ ವಿದ್ಯಾರ್ಥಿಗಳಾರೆ
ಹಾ ಹೌದು
ಹಾ
ಹಾ
ಅಷ್ಟು ವಿದ್ಯಾರ್ಥಿ ಇದ್ದಾರಲ್ವಾ ಅದ್ರ ಸಲುವಾಗಿ
ಹ್ಮ
ಹ್ಮ ಮಾಡ್
ಎಷ್ಟು ಯಾವ ಪಲದಿನ
ನಮ್ದ ಇದು ಎಸ್ ಬಿ ಆರ್ ಗುಲ್ಬರ್ಗ
ಹಾ ಅದು ಜಗ್ಗಗ ಪ ಕಾಲೇಜ್ ಅಲ್ಲಿ ವಾತಾವರಣ ನಡ ಅದು ಬಾಳ ಅದವಾ
ುಲ್ಲ ಎಲ್ಲಿ ನೋಡ್ತಿ ಎಲ್ಲಿ ಗಿಡಗಳು ಮರಗಳು
ಹಾ
ಹ್ಮ್ ಇದೇ ತುಂಬ್ದಾವ
ಹಾ ಬಾಳ ಅದಾವೆ
ಹ್ಮ್
ಹ್ಮ್
ನೀವೇನ್ ಮಾಡಕ್ಂದ್ರಾ
ಏನಿಲ್ಲ ಅದೇ ಗಿಡ ಮರಗಳ ಬಗ್ಗೆ ಯೋಚನೆ ಮಾಡ್ಕೋತ ಹೋಗ್ತಿದವಾ
ಹ್ಮ
ಇಲ್ಲಿನ್ ಕಲ್ದಾಗ ಆಕ್ಸಿಜನ್ ಒಗ್ಗಿ ಒಗ್ಗಿ ಬರ್ತದಲ್ಲ ವಾಲಿನ ಮ್ಯಾಲಿನ ಬೈಕ್ಲಿಂತ ಬೈಕ್ ಬಹಳ ಮ ಒಂದು ಮನೆಗೆ ಒಂದು ಬೈಕು
ಹ್ಮ
ಒಂದು ಕಾರ್ ಅಷ್ಟೇ ಇರ್ಬೇಕು ಎರಡ್ ಎರಡು ಮೂರ್ ಮೂರ್ ಇರಬೋಡುದು ಏಕೆಂದ್ರೆ ವಾಣಿ ಇದು ವಾಯುವ್ಯ ಮಾಲಿಿನ್ಯ ಆಗುತ್ತೆ
ವಾಯು ಮಾಲಿನ್ಯ
ಹಾ ಒಬ್ಬರ್ಲಿಂತ ಮ ಒಬ್ಬ ಒಬ್ಬರ್ ನಿಂತ ಒಬ್ಬರಿಗೆ ಎರಡುತ್ತ ಇರುವೋಗ ಮ ಸಾವಣ ಪುಸುತ್ತಾನೆ ಸುಮ್ಮ್ನೆಲ್ಲ ಎಲ್ಲಾ
ಹ್ಮ್ ಹ್ಮ್
ನತಿ ಹೇಳಬೇಕ
ಏನು
ಅಲ
ಹ್ಮ್ ಹೇಳಪ್ಪಾ ಖಂಡೇಶ
ನೀನ್ ಹೇಳ್ಬೇಕಪ್ಪ ಬೋದಿ ಸಿದ್ಧಾರ್ಥ ಬೋದಿ
ಹನ ಎಲ್ಲ ಮರ
ಹ್ಮ ಮಾತ್ರ ಹ್ಮ
ಹ್ಮ ಜೀರೋ ಟು ಜೋರ್ ತ್ರೀ ಹೆ
ಹಾ
ಮತ್ತ ಹೇಳಿ ನೀನೆ
ನ್ದು ಏನಿಲ್ಲಾಪ್ಪ
ಹ್ಮ್
ಹ್ಮ ನೀವ ನೀವು ಕೂಡಾನ ಹೇಳ್ಬೇಕು ಗಿಡದು ಜಗ್ಗೆ ಎತ್ತೀರಪ್ಪಾ ನಿಮ್ದು ಕಾಲೇಜ್ನಾಗ ನೋಡ್ ನಾನು ಬಂದ ಮೊನ್ನೆ ನಮ್ದು ಎಕ್ಸಾಮ್ ಇತ್ತು ಅಲ್ಲೇ ಅಗ್ನೂವಿರ
ಹ್ಮ್ ಎಲ್ಲಿ
ಬೇರೆ ಕಾಲೇಜಾ
ಹಾ
ಅಲ್ಲೇ ಆಯ್ತಪ್ಪ ಅಲ್ಲೇ ಬಂದಿದ ಯೂನಿವರ್ಸಿಟಿಗೆ ಬೆಳಗ
ಹ್ಮ್ ಹ್ಮ್ ಹ್ಮ್
ಇ ಗಿಡದು ಬಾಳದ ಉಬ ತಂಗಂದು ತಂಗಿಂದು ಬಾಟಲ್ ಪಾಮು ಅಶೋಕ
ಹ್ಮ್ ಬಾಳ ಜನ ಮಾತ್ರ
ಹೇಳ್ಬೇಕಂದ್ರ ಇದು ಬೇವಂದು
ಹ್ಮ್
ಗ್ರೌಂಡ್ ಕೂಡ ಗ್ರೌಂಡ್ ಕೂಡನು ಚೆನ್ನಾಗಿದೆಪ್ಪಾ
ಹ್ಮ್
ನಾ ನೋಡ ನಾನು
ಎಲ್ಲ ನೋಡಿದ ಅಂದ್ರ
ನ ಮತ
ಹ್ಮ
ಮತ್
ನೀನೇ ಹೇಳಬೇಕಪ್ಪ
ನಮ್ದೇನಿಲ್ಲ ಮಾರಾಯಾ ಅದೇ ಅದೇ ಪರಿಸರ ಹೋಗೋದು ಪರಿಸರ ನೋಡೋದು ಹ್ಮ
ಒಟ್ನಲ್ಲಿ ಪರಿಸರ ಬಗ್ಗೆ ಅದ್ರ ಅದ ನಾವು ಅದ್ರಲ್ಲೇ ಮುಳುಗಿರ್ಬೇಕ ಅಷ್ಟೇ
ಹ್ಮ
ಹ್ಮ್
ಹ್ಮ್ ಮತ್ತ ಹೇಳ್ಬೇಕ್ ನೀನೆ
ಅದೇ ಅದೇ ಒಂತರ ಇದು ಮಾಡ್ಕೊಬೇಕಲ್ಲ ಇದು ಕೆಲ್ಸ ಮಾಡ್ಕೋಬೇಕಾಗತ್ತೀನಿ ಡೈಲಿ ರೋಟೀನ್
ಹ್ಮ್
ಹ್ಮ ಸುಮ್ಮ್ನೆಯಪ್ಪಾ ಮತ್ತೊಂದ್ ಕಡೆ ನನ್ ನಾನ್ ನಂದು ಬಗ್ಗೆ ಯೋಚನೆ ಮಾಡತ್ತಲ್ಲ ನಾ ಮುಂದ ಫ್ಯೂಚರ್ ಜನ್ರೇಷನ ನಮ್ಮ ದೇಶ ಹಾಳಾಗಬಾರ್ದು
ಹ್ಮ್
ಹೇಳಿ ಮಾಡಕಂತ ಅಪ್ಪಾ ಯಾರು ಸಪೋರ್ಟ್ ಕೊಡಲ್ಲ ಯಾರ ನೀ ಯಾರ ಕೊಡ್ತಿಯಲ್ಲಪ್ಪೋ
ನಾ ಇರ್ತನಿ ನಿನ್ ಕಡೆ
ನೀಯರ ಕೊಡ್ತಿಯಲ್ಲಪ್ಪ
ಹಾ ಕೊಡ್ತೀನಿ ತಗೋಪಾ ಕೊಡ್ತಿನಿ
ಸಾಕ ಅಷ್ಟೆ ನೀ ಅಮ್ಮ ಇದದ್ದರ ನೀ ಓಬ್ಬನೇ ಇದ್ದಾರ ಸಾಕು ನಂಗೆ
ಹ್ಮ್
ಏನ್ ಮಾಡ್ಬೇಕಪ್ಪವು ಅದ ಮಾಡ್ಬೇಕಂದ್ರ
ಆ ಪದ್ಯ ಆಪ್ ಲಾಕ್ ಏನ್ ಹೇಳ್ದನು
ಜಿರೋ ಟು ಜೀರೋ ತ್ರೀ
ಹಾಗದೇ ಆರು ನಿಮಿಷ ಆಗದ ಮತ್ ಇವಂದ್ ಇದು ಬೇರೆ ತಿಂಡಿ
ಇಷ್ಟೇ ಆದ
ಹ ಸಿಗ
ತ
ಮತ್ತಾ ಬೇರೆದು
ಹ್ಮ್ ನೀನೇ ಹೇಳ ಬೇಕ್ಕಪ್ಪಾ ಏನ್ ಮಾಡ್ಲಿಯೋ ಹೇಳೋ ನೀನ್ ನಾ ಒಬ್ಬನೇ ಮೈಂಡ್ ಓಡಲ್ಲಾಗ ಅದ
ಏನ್ ಒಬ್ನೇ
ಹೆಸರು ಹುದ್ದೆ
ಹೂ
ಹ ಅಂತ ಹೇಳಗೈತಿ ನೀವು
ಯಾರಿಗೆ ಹೇಳ್ದಪ್ಪಾ ಅದ್ರ ಬಗ್ಗೆ ಪರಿಸರವಾಗಿ
ಬೇರೆಂಗ ಬರ್ಬೇಕು ಮುಂಜೆ ಮ ಮುಂಜ ಕಡೆ
ಹಾ
ಕಾಲೇಜು ಟೈಮ್ ಅಲ್ಲಿ ನಿಮ್ ಕಾಲೇಜ್ ಹೋಯ್ತಿಯಲ್ಲಮ್ಮ ಅವಾಗ ಏನ್ ಮಾಡ್ಬೇಕು ಕೂಲಿ ಹಚ್ಬೇಕಾ ಏನ್ ಮಾಡ್ಬೇಕ ಅದು ಕೇಳಕ ಕೊಡ್ತೀನಿ ನಾನ್ ಹೂ
ಹಾ
ಹೂ ಗೊತ್ತಾಗಲ್ಲ
ಏನಿಲ್ಲಾ ನಾನ್ ನಿನ್ ಜೊತೆ ಇರತೇನಂತೆ
ಹೂ
ಹೇ ಯಾವ್ ತರ ಹೆಲ್ಪ್ ಬೇಕ ಕೇಳು
ಹೂ
ನಾನ್ ಮಾಡ್ತೇನಿ ಅಂತೆ ಓಕೇನಾ
ಹೂ ಮಾಡ್ತೀನಿ ಅಲ್ಲಾ
ಹಾ ಮಾಡ್ತೇನೆ ಅಂತೆ
ಹೂ ಅದೇ ಒಂದು ಧೈರ್ಯ ಸಾ ಸಾಕಪ್ಪ ನನಗೆ
ಹಾ
ಹೂ ಮಾಡ್ತಂಗಲ್ಲ ಮಗದ ಹೊಯತು ಮಾಡದು ಕೊಡೋದು ಇಂದ ಎಂದನೇ ಕೊಡು ನಂತರ
ಮಾಡ್ತೇನೆ ಅಂತೆ ಮಾಡ್ತೇನೆ
ಹೂ ಮತ್ತೆ
ಹೇಳ ನೀನೆ
ಹೂ ಆರಾಮಾಗಿಯೇ ಇದೆಲ್ಲ
ಆಡಲಂತೆ
ಹೂ ಹೂ ನ ತಿಂತಿದ್ದೇರಬ್ಬಂತ ಹೂ ಆಯ್ತು ಹೋಗ್
ಯತಿ ನೋಡ್ ಹೆಂಗ
ಹೂ ನಿಗೆ ನಪ್ಪತ್ತು ಸುಖವಾಗಿ ಭಳ್ರೋ ಅಂತ ಹೇಳಕ್ಕ ನಂದು ಆಾಡು ಮಾತಿಗೆ ವಿರಾಮ ನಿಡುತ್ತೇನೆ ಶುಭ ಸಂಜೆ ಆರಾಮಾಗಿ ನಿದ್ದೆ ಮಾಡಿ ಏನು ಟೆನ್ಷನ್ ತಗೊಂಡ